ಹಲೋ ಹ್ಮ ಆರಾಮ ಇದೇನ ಪಾವಲಿ ಹ್ಮ್ ಅರಾಮಿನಣ್ಣ ನೀಗ ಆರಾಮಿಕ
ಎ
ಏರ್ಪನ್ ಹಾಕಿವ ಅನಾ ಇಲ್ಲಣ ನ ಚನು ಬ್ಲೂಟ ಪ್ಯಾಕ್ನಲ್ಲಿ ಇಲ್ಲ ಇಲ್ಲ ಏನು ಹಾಕಿಲ್ಲ. ನ ಸಾಮ ಕಡ ಕೊಂಡ ರೆ ಹಾ ನಣ ನಮ ಸ್ವಲ್ಪ ಫೋನ್ ಪ್ರಾಬ್ಲಮ್ ಅದಾ. ಹೌದಾ, ಏನ್ ಆಗಿದೆ ಫೋನ್ ಗಿ- ಬಿದ್ದೋಯ್ತು ಕೆಳಗಡೆ ಗಾಡಿಯಿಂದ. ಹಾ, ಹಾ ಏನ್ ಡಿಸ್ಪ್ಲೇ ಗಿಸ್ಲೋಗದ. ಹಾ, ಮೊನ್ನೆ ಅಂದ್ರೆ ಒಂದ್ ವರ್ಷ ಆಯ್ತು. ಹ್ಮ, ಹ್ಮ್ ಮಾಡಸಿದೇ ಏನ್ ಫೋನ್, - ಹ್ಮ್, ಮತ್ತೆ ರಿಪೇರ್ ಮಾಡಿಸದ. ಣ ಆರಾಮಾನ ಎತ ಹ ಹ್ಮ್, ಹದಿನಲ್ಕ ತೊಗಂಡಣ್ಣ ಹ ಡಿಸಪ್ಲೇ, ಹದಿನಾಲ್ಕಕನೂರಾ.,, ಹೂ,,,, ಬಹಳ ಕಾಸ್ಟ್ಲಿ ಆಯ್ತ್ ಅಲಾ, ಹ್ಮ್,,, ಹ್ಮ್ ನ ಯಾವಾಗಕ್ಲಿಸ್ಕೋದಾಗ ನ ದೋಸ್ ಒಬ್ಬ ಅಂಗಡಿತ್ತು ಹದ ಹವಪ
ಹ
ಕಡಿಮೆ ರೆಟಿಗೆಹಾಕಿಕೊಡುತ್ತೀದ್ದ. ಹ್ಮ್, ಹ್ಮ್,,, ನೆಕ್ಸ್ಟ್ ಟೈಮ್ ಐ್ತ ಅಂದ್ರೆ ಆಕ್ಸಂಸ್ ಹೌ
ನಾಸ್ಟ್ ಆಗೇದ.
ಹ್ಮ್, ಅಗೆಧಣ್ಣ ನಿಮ್ದ. - ಹ್ಮ್ ನಂದಯಯ್ತ ನೋಡಪ್ಪಯ್ತ ಹಸ್ಲ್ಟಾಲಗ ದ ನಾನು ಇಡ್ಲಿ ಮಾಡಿದ್ರ ಹ್ಮ್, ಈ ಕಡೆಲ್ಲ ಮಳೆ ಆಯತು ಬಿಟಲ್ಲ ಏನಾದ್ರಲ್ಲ ಮೆ ಹಂಗೆ ಮಳೆ ಹೊಂಟ ಯಾವಾಗಾಲೆಸಿಂದ. -ಸ್ಟಾರ್ಟ್ ಆಗಾದ ಮಳಿ, ಮಳಿ ಸ್ಟಾರ್ಟ್ ಆಗಿದ್ದು ನಿನ್ನೆ ರಾತ್ರಿನ ಚಾಲವಾಗದ ಎಂಟ ಗಂಟಕೆ.
ಮಳಿ ಬರದು ನಿಂದ್ರೋದು ಬರದು ನಿಂದ್ರದ ಪೂರ್ತಿ ಅಂತ ಬರಿ ಎ ನ ಪಾಸ್ಟ್ಇಲ್ಲಮಳಿ.
ಅಾನ ಅನ ಅ ಹಲ್ಲ ಅದ್ರಾಗ ಮೆನ್ಸು ಹುಡುಗು ಚಿಡಲು ನತ್ರಿ ಪಳ ತನ ಆಲ್ಲ ಲೇಟೇ ಇಲ್ಲ ುುದ ಮಕ್ಕ ಇಲ್ಲ ಒ ನಾಲ್ಕ ಗಂಟೆ ಸುಮಾರ ಮಕ ಮಕಂದಿನಿ ಮತ್ತ ಆರವರೆಗ ಹಂಗ ಇದ್ದ ನೋಡ್ರ ಮತ್ತನ್ ಇದಂತ ಈಗ ಮ ದಿವಸ ಲೈಟ್ ಎಲ್ಲ ಇತ್ತ ಕಳ ತಲಮರ. ಎಡ ಉದ.
ಹ್ಮ್ ಗಿಡ ಬ ಮತ್ತ ಬ ಬದ ಮತ್ತ ನಮ್ಮ್ ರೂಮ ಮುಂದೆ ನಿಲ್ದ ಗಡ ಇತ್ತಲ್ಲ ಹ್ಮ ಜಾಮೂನ್ ಎಲ್ಲ ನಿಲ್ದ ಹ ಬಿಟ್ಟ ಕೆಳ ಒಂದ್ ಹಣ್ಣೆಲ್ಲ. ಎಲ್ಲ ಎಷ್ಟಯ ಪಟ್ಟ.
ಹ್ಮ್ ಹ್ಮ್.
ಹಾ. ಮತ್ತ ನಿಂದೆನಡ ಸಮಾಚಾರ.
ನಮ್ದೇನಲ್ಲಣ. ಂಡ ಆರಾಮಾನ ಆರಾಮ ನಾಷ್ಟ ಮಾಡಿದ. ನಷ್ಟ ಮಾಡ ಮಾತಾಡ್. ಗ ಆಾಸ ಮಾಡ ನ ಆ. ಹಾ ರೆಡ್ ವರ್ಷ ಮಾರವಾಗ ಮದ ಇ ಎ ಮಾರ ಹೊಂತೀವಿ.
ಕಣ್ಣಿಲಿ ನಮ್ಮೂರ್ ಬಿ ಇದೆಣ್ಣ ಒಂದು ನೋಡಿಿ.
ಒ ನುಡಿಕೆ ಮಾಡಗ ಕಡೆ ಒಟ್ಟ ಅ ಇವಾಗ ಕ. ಹ. ಹ ನ ನಡ ಬರವ. ಹ್ಮ್ಮ್. ಹ ಮಾಡ. ಹ ಅದೇ ಅದೇ ಹೇಳ ನಾವಂತ ಇರ್ತೇ. ಮ ಮಾಡಂತ ಕೂಡ ತಿರ್ಗಂತ ಮ. ಹ್ಮ್.
ಹ್ಮ್ ಇವಾಗ ಮುಂದ ವರ್ಸ ನಂದ ನಾ ಮದಿ ನಾನು ಮಾಡ್ಕೇಬೇಕು ಮುಂದರ್ಸ ಮದಿ.
ಹ್ಮ.
ಹಾ ಮನ್ಯಾಗ ಇದೇ ವರ್ಷ ಮಾಡ್ತಂತ ಅಂದ್ರ.
ಹಾ ಇ ಬಡ ಏನೊಂದ ಕನ್ಸಲ್ಲ ಆಾನ ಎಲ್ಲಿದ್ದೇನೆ. ಹ. ಮ ನಾನೇ ಇ ಬರತ್ ನೋಡ ಸರಿತ ಒಂದು ಫೋನ್ ಹಚ್ಚಿ ಬಿಿಡ್ಸ ಇಂತ ಗೇಟಿ.
ಹ ಫುಲ್ ಎಲ್ಲ ಗ್ರ್ಯಾಂಡ ಮಾಡ್ತೀವಿ ಅಲ್ಲಾ ಮದ್ಟಂಟ್ ಅದ ಹೊಡ ಸ ಮನೆ ಮುಂದೆ ಮಾಡ್ತೀವಿ.
ಹ್ಮ್ ಹ್ಮ್.
ಹ ಡಿ ಜಿ ಅಪ್ಪ ಜಿ ಇರ್ತನಿ ಎಲ್ಲ ಡ್ಯಾನ್ಸ್ ಬಾಣಸ್ಕೊಂಡಲ್ಲ ನಿಮ್ ಕಡೆ ನೋಡ್ ಹ್ಮ್ ಹ್ಮ್ ಎಲ್ಲಾರ ಕರ್ಸನಿ ಜಿಂಬೆ ಆಯ್ತು ಮತ್ ಕರಿಗೋಡ ಆಯ್ತು.
ಹ್ಮ ಎಲ್ಲ.
ಎು ನಮ ತಂಗಿ ಮಂದ ಎಲ್ಲ ಹೇಳ ಅಷ್ಟು ಮಂದಿ ಅದಕ್ಕ ಜಗ್ಗಿ ಮಂದಿ ಬರ್ತಾರೆಸ. ಚಲಾ ಮಂದಿಗ್ ಆಗ್ಬಿಡತನನೆ ನೀವು ಪರಕ್ಷ ನಿಂತರ್ತ.
ಡೆ ಯಾರ. ಮಾಡ ಮತ್ತೆ ಬ. ಳ ಪಣದ ಅಂದರ್ ಅಷ್ಟೇನು ಬಿಸಿಲೆಲ್ಲ ಇ
ಹ್ಮ್ ಹಾ ಈ ಕಡೆ. ಹೆಂಗದ ಗೊತ್ತಾ ಇಷ್ಟು ದಿನ ಬಿಸಿಲತ್ತು. ಇವಾಗ ನೋಡಿದ್ರ ಮಳೆ ಒಂದ ಒಂದ್ ಎರಡು ದಿನ ಆಯ್ತು.
ಹ್ಮ.
ಇವಾಗ ನಂದು ಎಕ್ಸಾಮ್ ಇರ್ಬೇಕಂತ ನಾನನ್ ಬಂದೀನಿ ಬೆಂಗ್ ಲೈಸ್--ದ ದುಡಿಯಲ್ ಬಿಡ ಎಲ್ಲ ಬಿಟ್ಟು. ಆ ಮನ್ನೆ ಒಂದು ಎರಡ್ ಪೇಪರ್ ಬಿಸಿನ್ ಮುಂದ ಹಾಕಿದ್ರು ಮತ್ತ ಎರಡ್ ಪೇಪರ್ ಅವರು. ಕೆ ಎಸ್ ಆರ್ ಟವರು ಏನು ಸ್ಟ್ರೈಕ್ ಮಾಡಿದ್ರ ಅಂತ.
ವರ್ಷ ಮಂದ ಹಾಕಿದವ.
ಈವ ಏ ನೋಡಿ ಇವಾಗ ಈ ತಿಂಗಳದ ಒಂದ್ ಪೆಬ್ರಲ್
ಹ್ಮ್ ಹ್ಮ್. ಮುಂದಿನ ತಿಂಗಳ ಒಂದ ಎರಡನೇ ತಾರೀಕೇಪರ್ ನ ಮತ್ತ ಅ್ರ ಮುಂದಿನ ತಿಂ ಹ ತಿಂ ಹೇ ತಾರೀಕ ದಿನ.
ಹಾ ಎಷ್ಟೆಲ್ಲ ಯಾ.
ಅಲ್ಲಿ ಮೆಸ್ಸಿನ ಬ ಅಲ್ಲಿ ಅದೇ ಏನ್ ಮಾಡಬೇಕಂತ ಗೊತ್ತಾಗವಲ್ಧೀಗ
ಅದೇ ಇವಾಗ ಎರಡನೇ ತಾರೀಕ ಇರ್ತಲ್ಲ ಪೇಪರ್ ಅದ್ ಎರಡನೇ ತಾರೀಕು ಎಕ್ಸಾಮ್ ಮುಗಿಸ್ಕಿಂತಿನಿ ಮುಗುಸ್ಕೆಂದ್ ಅವವತ್ತಿನ ದಿನಾನೆ ಬೆಂಗಳೂರಿಗೆ ಬರ್ತೀನಿ
ನ ಮತ್ತೆ ಒ ಕೆಸ ಮೆ ಸಂಜೆ ನೀ ರ್ ಮಾಡಣತ್ತರ್
ಹ್ಮ ಮತ್ತೆ ಸುಮ್ನೆಲ್ಲಿ ಎಲ್ಲ ಕೆಲ್ಸನ ಕಟ್ಟೆ ಅದ್ರಾಗ ಸ್ಯಲ್ರಿ ಕಟ್ ಮಾಡ್ತಾರ ಅವರು ಈ ಕಡೆ ಪಿ ಎ ಜ
ಹ ಮತ್ತೆ ಟೈಮು ವೇಸ್ಟು ಇಲ್ಲಿ ಬಂದ್ರು ಒಂದು ರೂಪಾಯಿ ದುಡ್ಡಿಲ್ಲ ಏನಿಲ್ಲ
ಟೈಮ್ ವೇಸ್ಟ್ ಅಲ್ಲ್ರ ಟೈಮ್ ವೇಸ್ಟ್
ಸುಮ್ನೆ ಬಂದ್ಬಿಡಣ ಈ ಕಡೆ ಅದೊಪ ಪ್ಲಂಗ್ ಟ್ರೈನಿಂಗ್ ಆದಣ್ಣ ಕ್ಲಾಸ್ ಆದ ಕ್ಲಾಸ್ ಡೈಲಿ ಕ್ಲಾಸಿಗೆ ಬರ್ತೀನಿ ಮುಂಜೆಲೀ ಪಠ ಕೆಲಸ ಮಾಡ್ತೀನಿ ಮುಂಜೆಲ್ಲ ಚಂಜಿಲೀ
ಹ ಅದೇ ಎಷ್ಟು ವರ್ಷ ಇರದ ಪ್ಲಂಬಿಂಗ್ ಟ್ರೈನಿಂಗ್
ಅದೇ ಅದು ಎಪ್ಪತ್ತೈದು ದಿನದ ಇದು ಮುಗಿದೆದ್ದಾಯಿತು ಇನ್ನೊಂದು ಮೂರು ವಾರ ಹ್ಮ ಹಾ ಈಗ ಮೂರ್ ಸಂಡೆ ಅಷ್ಟೇ ಏನಿಲ್ಲಣ ಗೌರ್ಮೆಂಟ್ ಸ್ಕೀಮ ಆದಾ ಇಲ್ಲ ಅಣ್ಣ ಫುಡ್ ಆಫ್ ಮಂಡೇಷನ್ ಇಲ್ಲ ಅವ್ರ್ದೆ ಲೋ ಸರ್ಟಿಫೇಟ್ ಕೊಡ್ತಾರ ಸರ್ಟ್ಕೊಂಡ ನವು ಗೌರ್ಮೆಂಟ್ ಅಪ್ಲಿಕೇಶನ್ ಆಗ್ಬಹದು ಪ್ರೈವೇಟ್ ಬ ಮಾಡಬಹದು ಹ
ಹ್ಮ್ ಮತ್ ಇದು ಕ್ಲಾಸ್ ಹೆಂಗ್ ನಡ್ತಾವ ಕ್ಲಾಸ್ ಎಷ್ಟ್ ಗಂಟೆಇಂದ್ ಎಷ್ಟ್ ಗಂಟೆದನ
ಹತ್ತಗಂಟೆಗ್ ನಿಲ್ಸಿ ಸಂಜಕ್ಕೆ ಆರು ಗಂಟೆ ತನಕ
ಬೆಳಿಗ್ಗೆ ಹತ್ತು ಗಂಟೆಸ ಸಂಜೆಗೆ ಆರ್ ಗಂಟೆತ್ತನ ಅಂದ್ರ ಇದು ಮತ್ತೆ ಅಲ್ಲಿ ನೋಡ್ದಗ್
ಅನಾ ಅತ್ತಾನ ಕಷ್ಟ್ ಎಷ್ಟಾದ್ದ ಮಾಡ್ಬೇಕು
ಹ್ಮ ಹ್ಮ್ ಇ ಮಾಡಕೊಂತೇ ನೀಗ
ಹ್ಮ್ ಗಾಡಿ ತಗೊಂಡನಾನ ಒಂದ್ ಸೆಕೆಂಡ್ ಹ್ಯಾಂಡೆ ಹ್ಮ್ ಸೆಕೆಂಡ್ ಹ್ಯಾಂಡ ಟೂ ವೀಲರ್ ಹ್ಮ್ ಹ್ಮ ಏನ್ ಮಾಡ್ತಿ ಕೆಲ್ಸ ಡೆಲಿವರಿ ಬಾಯ್ ಹ್ಮ ಹ್ಮ್ ಡೆಲಿವರಿ ಮಾಡ್ತಾನ
ಯಾವ ಇದ್ರೊಳಗ ಮಾಡ್ತಿ ಯಾವ್ ಕಂಪನಿ ಒಳಗ ನೀ ಇರೋದ್
ಜೆಫ್ಟೊ ಅಣ ಅ ಅಣ್ಣ ಫುಡ್ ಡೆಲ್ವರಿ ಆ ಫುಡ್ ಡೆಲಿವರಿ
ಹ್ಮ್ ಹ್ಮ ಹ ಅದೇ ಮತ್ತೆ ಯಾವನೊಬ್ಬ ಮಾಡ್ತಾ ಇರ್ಬೇಕು ಸುಮ್ನೆ ಅಲ್ಲಿ ಹೋಗಗ್ಬಿಟ್ಟು ಓದಕ್ ಹೋಗ್ಬಿಟ್ಟ ಮತ್ತ ಅಲೆ ಎಲ್ಲ ಕರ್ಸ ಆಗತ್ತೆ ಸುಮ್ನೆ ಮನ್ಯಗ್ನ ಕೇಳ್ಬೇಕು ಹ್ಮ ಹ್ಮ
ಹ್ಮ ಹ್ಮ್
ಹ್ಮ್ ಏನ್ ಮತ್ತೆನ್ ಮತ್ತ ಡಿಗ್ರಿ
ಬರ್ಬೇಕ ನ ನೋಡಬೇಕು ಬರ್ಬೇಕ ಅಂದ್ರ ಇಲ್ಲಿನ್ ಎಕ್ಸಾಮ್ ಅದ ನಮ್ದ್ ಹದ್ನೇಳನೇ ತಾರೀಕದ ಪೇಪರ್
ಹ್ಮ್ ಅವ್
ಹ್ಮ್ ಹಾ ಸರಿ